ಜಾಗೆ ಕೇಳು ಸೌಂಡ್ ಕಿಡಿತತಿಿ ಕೆಡಿಕೆ
ಕೇಸಲ್ಲಿ ಅಷ್ಟು
ಹ ಪ ಜಗ್ಗ ಎಕ್ಸ್ ಆಗಿ
ಗಾಳಿ ಬರತನ
ಇವಾಗ ಮಾತಾಡು
ಗಾಳಿ ಬಾಸು ಗಾಲಿ ಬಾಸು ಪಾಸ್ ಮಚರ ಕೊಡ್ ತಗೊಂಬರ ನೂರುೂಪಾಯಿ ಐತಿ ಪಾಸ್ಿಗೆ ಹ ಹಲೋ
ಎಡುತಡಿ
ಹ್ಮ್ ಪಾಸ ಐತ ನೀ ನೂರು ರೂಪಾಯತೈನಿ ಎಕ್ಸ್ಟ್ರಾ
ಪಾಸಾ ಹ ಹಾ ಐತೆ ಅಲ್ಲ
ಹೇ ತೇಮೆದ ತಾಕೊಬಡೆದ ತಾಗಿಸ ರಿಸಲ್ಟ್ ಹಾ
ಎಲಿಗೆಲ್ಲ ಹಗ್ತಿರ್ತ
ಕಳತ ಕಾಸು ಹಾ ಫಸ್ಟ್ ಕ್ಲಾಸ್
ಹಾ ಮಾತಡ
ಇವತು ಟಿಶರ್ಟ ನೈಟ್ ಪ್ಯಾಂಟ್ ಹೈಕಮಂದಿನಿ ಯಾದಗಿರಿ ಹಲೋ
ಹಲೋ
ಟೀ ಶರ್ಟ್ ನೈಟ್ ಪ್ಯಾಂಟ್ ಹೈಕೋಮಂದಿನಿಲ್ಲ ಯಾದ್ಗಿರಿಗೆ ಎಲ್ಲಾರುನೋಡ್ಕೋತೀವ ನಿಂತು ಹುಡುಗಿರು ನನಗಿದ್ರ
ಯಾಕ
ಹೆಂಗ್ ಬಂದನಲ್ಲಾ ಹೆಂಗ್ ಬಂದಲ್ಲ ಅಂದಗಸಿ
ಹ್ಮ್ ಹ್ಮ
ಟೀ ಶರ್ಟ್ ನೈಟ್ ಪ್ಯಾಂಟ್ ಡ್ಯಾಮೇಜ್ ಹ ನೈಟ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡ್ಬಿಟ್ನಿ ಯಾವ ದಿನ ನೋಡ ಅವ ನೋಡಿದಪ್ಪಾರಲ್ಲಾ
ಹಾ
ದಿನ್ನ ನೋಡ್ಕೊೊಳ್ಳವು ಯಾವ ಬೇರೆ ಕಾಲೇಜುಗೆ ಹೋಗುವವು ಅವಂತವಾ ಹೆಂಗ ಕಮಂದಾನಲಪ್ಪ ಏನೂ ತಡೂರು ಹ್ಮ ಬ್ಯಾಡ ಬಟ್ಟೆ ಇಲ್ಲಂದ್ರ ಸ್ವಲ್ಪ ಬಟ್ಟೆ ಆಗ್ಬೇಕು ಅಂದ್ರ
ಹಾ
ಇವಾಗ್ ಸ್ವಲ್ಪ ಬಟ್ಟೆ ಹೋಗದಿಲ್ಲಿ ಹನು ಕೊಡು ಕೊಡು ತಿಂದು ಸಿಗರೇಟ್ ಪಿಗರೇಟ್ ಬಾಕ್ಸ್ಇಮಲ್ ತಿಂದನ
ಹ್ಮ್ ಹ್ಮ್
ನೋಡು ಎಷ್ಟು ವಕ್ಟರ್ ನೋಡು ಇಲ್ಲಿ
ಹ್ಮ್ ಇವಾಗ ಬೈತ್ತರ
ಹ ಹಲೋ
ಹಾ
ಹ್ಮ್ ಗಾಳಿ ಹೆಂತ್ ಪರಿ ಬಿಟ್ಟದ
ಫೋನಿಂದ ಟಂಪರ್ ಕ್ರಾಸ್ ಆಕ್ಸ್ ಬೇಕ
ಎಷ್ಟು ಐನೂರು ಆದಾ ಆರನೂರು ಅರವತ್ತ ದ
ಹೌದು ಆದರ್ಶಮೆಂದು ನನಗೆ ಬಿಟ್ಟು ಹೋಗ್ಯಾನ
ಹಾ
ನಾನೂರು ನಾನೂರು ಸಾವಿರ ದ ನಾನೂರು
ನಾನೂರು
ಹ್ಮ್ ಮಚ್ಚಾ
ಏನ್ ತೊಗೊ ಹದಪ್ಪಾ
ಈಗ ಆಡದ್ ಬ್ಯಾರ
ಚಿಕನ ಬೆಕನ್ ಇಟ್ಟದ
ಹ್ಮ್ ನಿತನ ಗಾಳಿಗ
ಆ
ಗಾಳ ತೊಡ ನಿೆಂತಗ
ಎಂಟು ಎಂಟು
ಹ್ಮ್
ಯಾವಲ್ಲಕ್ಕ ಹೋಗ ಈ ಸೈಡ್ ಆ ಕಡೆ
ಊರಾಗಸ ಊರಾಗ ಮಾತಾಡ್ತಾರ ಪ ಮ ಅಂತಲಲ್ರ ಮುಗಿ ಇಬ್ರಿಗೆ
ಹ
ಹೊರಾಗಐ್ನ ಏನ್ ಮಾತಾಡ್ತಾರಪ್ಪಾ ಅಂತ ಹ ಮಡಿಕನ್ ತೊೊಂಡ್ರ ನಮಗೆ
ಯಾರು ಉಂಟು
ಸ ನೋಡ್ರ ಮಾಡ್ರ ಪೇಸ್ ಪೋಟಾಡ ನೋಡಿದಲ್ಲ ಅವ್ರ ಏನು ಇಬರು ಹಡದರು ೋನ್ ಕನ್ ಕೈಯಗಂತ ಅವ್ರ
ಕುಪಾ ತಳ ಕಡ್ದ ಮದಕ
ಹ್ಮ್
ಎಸ್ಪರ್ಟ್ ಎಸ್ಪರ್ಟ್ ಇಂಗೆ ಆಡ್ತಿಯೆಲ್ಲೆ
ಹಾ
ಜಿಗ್ಗ ತಂದು
ಹ್ಮನ್ ಮಕ್ಕದ ಆಡ್ತಾರ ಮಕ್ಕಳು ಜಿಗಿನ ಜಿಗ್ಗಿ ಸ್ವಲ್ಪ ಆಡ್ತಾರ
ರಕಾಶ ಪತ್ತನ್ನೂರು ಲ ಆ ಗೃಷ್ಟಿಯಾಲ್
ಹ್ಮ್ ಚಾಟೆ ಕಾಣಂಡತ
ಚಡ್ಡ ಕಾಡದಷ್ಟು ಮನಸ್ಸು ಬರಲ್ಲೋಡ
ಹ್ಮ್
ಅದ ಕಾಡ್ದಂಗ ಗ್ರಾಾಸ ಕಡ್ ತೋ ಯಾರ ಇವರ ಗ್ರಾಸ್ ಕಮ ಲಾಸ್ಟ್ ಅಲ್ಲಿ ಹಣಮ್ಮಡ ಬಿಸ್ ಕಡ್ ಆಡ್ತಾರ
ಹ್ಮ್
ಬಷ್ಕಟ ನ ವಾಲ್ ಬಿ ನಂಗ ಕಡ್ತ
ಹ್ಮ್ ನಾ ಈಗ ಕಾಲೇಜಿಗೆ ಹೋಗಬೇಕು
ನಾಳೆ ಒಂದು ಆರ್ಡರ್ ಡೆಕೋರೇಷನ್ ಹಾ
ಡೆಕೋರಷನ್
ಯಾಕೆ
ಹ ಕತ್ನಾಳ ಕತ್ನಾಳಕ್ಕಡಿ
ಇರೋಡು ಅಲ್ಲೆನ
ಇಲ್ಲ ಇಲ್ಲ ನಾಡಿದು ನಾಳೆ ಗುರುವಾರ ಇಲ್ಲೇ ಆದ ಕ್ಯಾತಾಹಳ್ಳಿ ಶುಕ್ರವಾರ ಕಳಲ್ಲಿ ಘಾಟ್
ಯಾರ್ ನಿಮ್ಮ ಅಣ್ಣ ಒನ್ ಸೈಡ್ತ ಹೋಗ್ತಾನ ನೀನು ಒನ್ ಸೈಡ್ ಹೋಗ್ತಿನೆಯ
ಎಲ್ಲ ಹಿಂದಮುಂದ ಗುರುವವಾರ ಶುಕ್ರವಾರ ಒಂದಲ್ಲ ಆಯ್ತ ಆವ ಒಂದು ಮಾಡ್ತವಿ ಆವ ಒಂದು ಮಾಡ್ಕೋತೀವಿ
ಹ್ಮ್ ಕ್ಯಾತಹಳ್ಳಿ ಯಾರ್ ಮನೆ
ಕ್ಯಾತಹಳ್ಳಿ ಯಾರ್ದ ಆ ಕ್ಯಾತಹಳ್ಳಿ ನಾನು ಏನ್ ಹೇಳಿ ಯಾರ್ ಮನೆಯವ್ರು ಅಂತ ಎಲ್ಲೊ ಹೋಗಿ ಬರ್ತಾಯಿರೋದೇ
ಹ್ಮ್
ಅಲ್ಲಿಗೆ ಹೋದ್ಮೇಲೆ ಇದು ಆದ್ಮೇಲೆ ಗೊತ್ತಾಗುತ್ತೆ
ಇನ್ನು ಎಕ್ಸಾಮ್ ಆಯ್ತಲ್ಲ ನಿನಗೆ
ಏನೋ ಖಾಲಿ ಇರುವ
ಖಾಲಿ
ಏನ್ ಆಯ್ಕೋಪ್ಪ ಒಂದು ಫೋಟೋ
ಏನುಕ್ಕೆ ಫೋಟೋ
ಏನುಕ್ಕೆ ನೋಡಕ್ಕೆ ಹೋಯ್ತು ಅದು
ಹ ಸ್ವಲ್ಪ ಇನ್ನ
ಹ್ಮ
ಅಲ್ಲ ನಾವು ಯಾತ ತಕೊಂಡ ಅವನು ಹಾಗೆಲ್ಲ ಸುಮ್ನೆ ಆದ್ರೆ ಚಲೋಪ್ಪಾ
ಏನ
ಏನು
ನೆಚ್ಕೆ ನಾಚ್ಕೆ ಆಡಕ್ ಬನೆ
ಅಲ್ಲ ನಾ ಹೆಚ್ಚಿಕಕ ನಷ್ಟ
ನ ನನ್ ವಟ್ಟ ಬ ತನಪನ್ನ ಹ ಹಾ ಇಲ್ಲಿಬೋತನ ಇದಿದ್ದೇನೋ
ನಿನಗೇನಪ್ಪ ಅದು ಒಂದ್ಸತಿ ಇಂಗ್ ಬರ್ತದ ಹೆಂಗ ಗೊತ್ತಿಲ್ಲ
ಬರೀ ಚಿಂತಆಯ್ತು
ಹ್ಮ್
ಹಾ
ನಾಳೆಗಿ
ಹ್ಮ್
ಗಡಿ ಲೌೋಗದ
ನಾಳೆ ಇ ಹದ್ರ ಒಳಕ್ ಹೋಗಬೇಕಬೇಕ ನಾ ಎರ ದಿನ ಕಂಟಿನ್ಯೂ ಮು್ದ್ವಿ ಒಂಗಡ ಆಯ್ತು
ನಮ ದೋಸ್ ಪಸ್ ಪಾಸ್ ಸಿಗ ಬಿದ್ದರ ಅದು ಇ ಸ್ಟಾಂಪ್ ಪಡಿಸಿಷ ಇದು ಮಾಡಿಯಾನ ಸಾಪುಟ್ಟ ಆಾಕಿ ಮಾಡಣ ನದು ರ್ಟಿ ಒಂದು ನಿಮಿಷ ಆಳ್ತನ
ಅ
ನಮ್ಮ ದೋಸ್ತ ಇರ್ಬಿಟ್ಟನಾ ಶಾಪಟ್ಟಿಗೆ ಹಿ ಮಾಡಿಸಣ ಅ ಸ್ಟಾಮಪ್ ಬಿಡ ಬಂದ ಅ ಅದ ಏರಮಟೇಾನ ಅ ಬೇ ಕಲ ಸಿಗದ ಪಸ್ ಹಾಕಿದ್ದು ಚಾಂಪೋಟಿ ಹಾಕಿರಿ ಅದು ಬೇಗ ಕಲಸ ಬ ಇವಾಗ ನೋಡಿಲ್ಲ ಇವತ್ತ ಬರಬತ್ತಕಿ ಆ ಬಸ್ಿಗೆಿರ ಚಾಪಟ್ಟಿ ಅದು ಗಿರ ಅಲ್ಲ ರೊಕ್ಕ ಕೊಟ್ಟ್ಯಾಕ ಹೋಗಂ ಹೆಂಗೆ ಬಸ್ ಬಂತದಂತ ಏ ಹೇಳಲಿಲ್ಲ ಆಯ್ತಲ್ಲಿ ಅದೇ ಟೈಮಿಗೆ ನೋಡಿಲ್ಲವಾ ಕಂದಾರಭಾಂದಾರ ಎಕ ದಿನ ಚಲ್ಲಕವಿ ಆಯ್ತ್ು ಹಡ್ದ್ ಬಿುಟ್ರ ಆಯ್ತ ಅದು ನೋಡಿಿಲ್ಲ ಅಂತ ಅವ ತನ್ನ ಚಕಿಂದಾರಿಗೆಲ್ಲ ರಿಕ್ವೆಸ್ಟ್ ಮಾಡ್ಿಕಾನು ಬುಟರ ಅಂತ ಎಡು ಸಿಗಬದ ಸೀನಿಯರ್ ಸಿಟಿಜನ್ ಅಂತ ಯಾವ ಸಿಗಬಹದಾವ
ಹ್ಮ್ ಕಮ್ಮಡನು
ಹ ಬುಟ್ಟ ಚಕ್ಕಂದಾರ ಅವನಿ ನಮಮ್ಮ ದೋಸ್ತ ಹಿಂಗಗಿತ್ತು ಎಲ್ಲ ಪ್ರೂಫ್ ಬರ್ಸಿದ ಹಿಂಗಗಿತ್ತು ನೋಡಿ ಹೇಳ್ರಿ ನಾ ಅಕೌಂ ಪಾಸ್ ಅಟಿಂಗಲ್ಲ ಆಯ್ತಪ್ಪಾ ನೀ ಅವನ್ ಕೈಲಿ ಫೈನ್ ಹಾಕ್ಸಗ ಅವ ಇಬ್ಬ್ರ ಕೈಲ ಹಾಕ್ಸರ್ ಫೈನ್ ಈ ಕಂಡಕ್ಟರ್ ಸಿಟ್ಟಗಾರ ಜಿಗ್ಗ ಸಿಟ್ಟಗ್ಯದಕ್ಕ
ಶಿತ
ಹ್ಮ ಅವಮ ಕಲಿ ಅಮಂಟ್ ನಾ ನೂರು ರೂಪಾಯಿ ಕೊಟ್ಟ ಬರ ಪೊಸ್ ಸ್ಟೇನ್ ಕ ಮಾಡಂಟಾ ಒಂಬೈಲ್ ಅಮೌಂಟ್ ಅವ ಜಗ್ಗ ಇದ್ರ ಮತ್ತೆ ಸಿಗಂತ ಇವನ್ ಕೈಲಿಂದ ಎಸಿಂದ ಹ್ಮ್ ನೂರು ರಪಾಯಿ ಕೊಟ್ಟ ಎಂಬತ್ ರೂಪಾಯಿ ಮೂ ಒಂದವ ಐಪ್ಪತ್ತು ರೂಪಾಯಿ ಮೂರ್ಕಂದ್ರೀ ಕಾಂದು ಏನ್ನ ಉಳಿಕಿದವಾ ಪಂಪೆ ಮಾಡಟಿಾ ನಗೆವಾ
ಹ್ಮ್ ಹ್ಮ್ ವಿೇಷತಗಳ್ಳ
ಹ್ಮ ಸರಿ ಸರಿ
ಕಣ್ಮಣ
ನೀವ ಮಾಡರಾ
ನೀವಡ ಯ ಮಾಡಿದೆ
ಹಲೋ
ಕಟ್ಟಬೋದು ಕ